ಹ್ಮ ನಂಗ ರೀ ಸುಮ್ ಸುಮ್ನೆ ಕೂತಿದ್ದ ಹೇಳಿಸಲ ಅವ್ರ
ಹ್ಞೂ ಸರಿ ರೃಢಿಕಾ
ಹ್ಮ್ ನೀವ್ ಏನ್ ಮಾಡ್ತಿದ್ದೀರಾ?
ನಾನು ಇವಾಗ ನಮ್ಮ ಮನೇಲ್ಲ ಇದೆ ಅಮ್ಮ ಏನ್ ಮಾಡ್ತಿದಾರೆ ಅಂತ ನೋಡಕೆ ಅಮ್ಮನ ಮನೆಗ್ ಬಂದೆ.
ಊ ಹ್ಮ್ ಸರಿ ಸ
ಅಂದ್ರೆ ರೂಮು ದಗಾಯ್ತು. ತಿಡ್ ದಿಡು. ಸರಿ ರಾದಿಕ ಆಮೇಲೆನು? ಚಿಕ್ಕಮಗ್ಳು ಮಲ್ಗಿದಾಳೆ ನೋಡ್ಕೊಂಡ್ ಕೂತಿದ್ದೀನಿ. ಕಣ್ಣ್ ಮುಚ್ಚಿ ಮುಚ್ಚಿ ತೆಗಿತಿದ್ದಾಳೆ.
ಹ್ಮ್ ಕಣ್ ಮುಚಿ ಮುಚ್ಚಿ ತೆಗಿತಾ ಇದ್ಯಾ? ಚಿಕ್ಕ ಮಗು ನೋಡಕ್ಕಲ್ ಹೋಗ್ಬಿಟ್ಟಿದೀಯ ಹ್ಮ್ ಹ್ಮ್ ಸರಿ ಸರಿ ಹ್ಮ್ ಹ್ಮ್ ಚಿಕ್ಕ ಮಗಳು. ಹೆಂಗಿದ್ರು ಇಬ್ರ್ ಮಕ್ಳ ಅವ್ರೆ ಉಳ್ ಮಗಳ ಐ ತು ಬುಡು
ಹೌದು ನಾನ್ ಬೇಡ್ಕೊಂಡಿದ್ದು ಅದೇ ನನ್ ತಂಗ್ ಗಿಗ ಹೆಣ್ಣ್ ಮಗುನೇ ಆಗ್ಬೇಕು ಅಂತ್ ಬೇಡ್ಕೊಂಡೆ ಅದೇ ತರ ಆಗೋಯ್ತು.
ಹ್ಮ್ಮ್ ಸಾಕ್ ಬಿಡು ವಂದಿನ ಮುಗಿದ್ರ ಹ್ಮ್ಮ್ ಬೇಡಾಬಿಡು ಸಾಕು ಒಬ್ಬರಿಗೆ ಆಗಿದೆಯಲ್ಲ. ಅದನ್ನೇು
ಹ ನನ್ ತಂಗಿಗೆ ಗಂಡ್ಮಗು ಬೇಕು ಅವ್ರಿಗೆ ಹೆಣ್ಮಗು ಇದೆ.
ಹ್ಮ್ ನೆಕ್ಸ್ಟ್ ಟೈಮ್ ಗನಪಾಪ ಮಾಡ್ಕಲ್ಲಿ ಬಿಡ ಹ್ಮ್
ನಾವ್ ಯಾವ್ದ್ ಕೇಳ್ತೀವೋ ಅವದ್ ಕೊಡಲ್ಲ ಆಪೋಸಿಟ್ ಆಗಿದೆ
ಹ್ಮ್ ಬಿಡು ಪರವಾಗಿಲ್ಲ ಹ್ಮ್ ಮತ್ತೆ ಎಲ್ಲ ಎಲ್ರ ಸರಿ ಅಮ್ಮ ಏನ್ ಮಾಡ್ತ ದೇವರೆ
ಆ ಅಮ್ಮ ಇದ್ದಾರೆ ಮಗ್ನ ಅಮ್ಮನ ಮಾಡ್ಕೊಂಡು.
ಹ್ಮ್ ಹ್ಮ್ ನಿ ಮಗಲ್ ನೋಡ್ಕೊತಿದ್ದಾರಾ ಸರಿ ಸರಿ
ಹ ಸರಿ ರಾಧಿಕಾ
ಹ್ಮ್
ನೀವು ಎಲ್ಲ ಕೆಲ್ಸಗನ್ ಏನ ಹೋಗಿದ್ರೆ ಮಲೆ ಬರಿೀ ಅನಿ ಬ್. ಬೀಳ್ತಾ ಇದೆ ರದಿಕ. ಅಲ್ಲು ಹನಿನಾ
ಆ ನೀಗ್ ನಿಂತುೋಯ್ತು
ನಿಂತೋಯ್ತಾ ಇಲ್ ಹನಿ. ಹನಿ ಬಳ್ತಾ ಇದ್ರು ಆದ್ರೂ ಶಕೆ ಜಾಸ್ತಿ ಹ್ಮ
ನಿಮ್ ಕಡೆನು ಸೆಕೆಫ ಇಲ್ಲಿ ಶೆಕೆ ಆಯತ್ತೆ
ಹೌದಾ ತೆಕೆ ಅಂತೆ ಅಷ್ಟೊಂದ ಇಷ್. ಇಷ್ಟಂದಲ್ಲ ಪ ಮನೆಲ್ಲೆ ಇರಕ್ಕಾಗಲ್ಲ ಹಂಗೆ ಇದ್. ತೇಗಿ ಎಲ್ಲಾದ್ೂ ಕೂತ್ಕೊಣ ಅಂದ್ರೆ ಪಕ್ಕದಲ್ಲಿ ಯಾವ್ ಮರಗಳು ಇಲ್ಲ
ಹ್ಮ್ ನಮ್ ಕಡೆ ಮರ ಗಳೆಲ್ಲ ಇದ್ದಾವೆ ಮನೆ ಕಡೆನೆ ಗಾಳಿ ಚೆನ್ನಾಗಿ ಬೀಸುತ್ತಾ
ಹಾ ನಿಮ್ ತೋಟ ಸುತ್ತಮುತ್ತ ಚೆನ್ನಾಗಿತ್ತೆಲ್ವಾ ತೋಟದ ಅಲ್ ಇದ್ರುನು ಚೆನ್ನಾಗಿರುತ್ತೆ ಊರ ಕಡೆ ಇದ್ದೆ
ಹ್ಮ್ ಹ್ಮ್ ನಾವವು ಊರಲ್ಲಿ ಇರ್ಬೇಕಾದ್ರೆ. ಹ್ಮ
ನಿಮ್ಗೆಗರು ಇಷ್ಟಾನ ಇಲ್ಲ ತೋಟದಲ್ಲಿ ಇದಕ್ಕ ಇಷ್ಟಾನ ..
ಫಸ್ಟ್ ಊರಲ್ಲಿ ಇರ್ಬೇಕು .. ಕರೆ ಊರೊಳಗಿರಕ್ ಮಾತ್ರ ಇಷ್ಟ ಆಗಿರ್ತಿತ್ತು ತೋಟಕ್ಕೆ ಯಾಕಪ್ಪ ... ಪ್ಪ ಹೋಗ್ತವಿ ಒಬ್ಲೇ ಬರ್್ದ ಇಲ್ಲೇ ಇದ್ ಕಣ ನ .... ತರ ಇತ್ತು ..
ಹ್ಮ್ ..
ತೋಟಕ್ ಬಂದ್ಮೇಲೆ ಇಲ್ಲೇ ಅಡ್ಜಸ್ಟ್ ಆಗ್ಬೊಟ್ಟಿದ್ವಿ ಊರ್ ಕಡೆ ಹೋಗಕ್ಕೆ ಮನ್ಸಾಗಲ್ಲ ...
ನಾ ಇಷ್ಟ ಇಲ್ಲ ಅವರರು ನಮಗೆ ಊರಲ್ಲಿ ಇರಕ್ ಇಷ್ಟ ಇಲ್ಲ ತೋಡ್ಲಿ ಇರಕ್ ಇಷ್ಟ ನಾವ ಆ .. ಇಿಂದ ತೋರ್ದಲ್ಲೇ ಇದ್ವಲ್ಲಾ ನನ್ ಗಾ ಅಡ್ಜಸ್ಟ್ ಆಕ ಹೋಗೈತೆ ..
ಹಕ್ಕಲ್ಗಳು ಜಾಸ್ತಿ ಇರ್ತಾರಲ್ವಾ ... ಎಲ್ರ ಜೊತೆನ ಆಟಾಡ್ಬೋದು ಮತ್ ... ತಡಕಿಯ ಇಲ್ಲಿ ನಮ್ಮ್ ಮನೆ ಒಂದೊಂದ್ ಮನೆಗೂ .. ಸುಮಾರು ಒ ನೂರು ಮೀಟರು .. ಇನ್ನೂ ಮೀಟರ್ಿಸ .. ಷ್ಟೊಂದಸಲ್ ಮಾತ್ರ ಮನೆಗಳಿದೆ ..
ಹಂಗಿರೋದೆೇ ನೆಮ್ಮದಿ ಆಗಿರ್ಬೋದು ಯಾವ್ ಪ್ರಾಬ್ಲಮ್ ಇರಲ್ಲ ..
ಹ್ಮ್ .. ಮನೆಗೂ ಿಸನ್ ಜಾಸ್ತಿ .. ಸಿರಿ ಅಲ್ವಾ ..
ಹಾ ..
ಅದಿಕ್ಕೆ ಇಲ್ಲಿ ಯಾರ್ ಮನೆಗೂ ಹೋಗಲ್ಲ ಹೋದ ನಮ್ ಚಿಕ್ಕಪ್ಪೂರ್ ಮನೆ ಪಕ್ಕ ಇದೆ ಅಲ್ಲೊಂದು ಹೋಗ್ತಿೀವಿ .. ಹಬಟ್ಟೆ ನ್ಯ ... ಮನೆಗ್ ಹೋಗಲ್ಲ ಅದೆ ಊರಲ್ಗ ಇದೆ ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಒಂದೇ ಫ್ಯಾಮಿಲಿ ತರ .. ಚೆನ್ನಾಗಿತ್ತತ್ತು ..
ಅದು ಚೆನ್ನಾಗಿರಗಂತ ಮಾತ್ರ ಆಮೇಲೆ ಅವ್ರಗ ಇರ್ಗು ನಮ್ಗ ಅವ .. ಸ್ವಲ್ಪ ಸ್ವಲ್ಪ ಡಿಶ್ ಇದಾದ್ರೆ ಅವ್ರ ಮನೆ .. ಹೋಗಕ್ಕಾ .. ಅವ್ರ ಮುಂಚೆ ಏನೇ ತಿರ್ಗಾಡ್ಬೇಕಂದ್ರೆ ನಮ್ಗು ಒಂಥರ ಆಗ್ತಿರುತ್ತೆ ಅದಕ್ಕೆ ತೋಟನೇ ಇಷ್ಟೊ ಬಿಷ್ಟ ಅಲ್ವಾ ಸಪ್ರೇಟ್ ಆಗಿ ಎದ್ಬಿಟ್ಟು ... ಾಗಿಿರ್ಬೋದು ...
ಹ್ಮ್ .. ಬಟ್ ಚೆನ್ನಾಗಿರುತ್ತೆ ಇರೋದಕ್ಕಂತೂ .. ಯ ಡಿಸ್ಟರ್ಬನ್ಸ್ ... ಇರಲ್ಲ ಯಾರ್ ಪ್ರಾಬ್ಲಮ್ ಇರಲ್ಲ ಯಾರ್ ಜಗ್ಗಳಾನ ನೋಡ್ಬೇಕಾಗಿಲ್ಲ ಊರೊಳ್ಗಡ ದಿನಕ್ಕೆ ಜಗ್ಗಳ ನೋಡ್ಬೇಕು ... ಹ್ಮ್ ದಿನಾಗ ಅದ್ ಜಗಳ ಪಕ್ಕದಲ್ಲಿ ಇರೋವರೆಲ್ಲ ಒಂದೊಂದ್ಸಲ ಚೆನ್ನಾಗಿರ್ ರ್ಾರೆ ನ್ನ ಎಲ್ಲ ನೋಡ್ಕೊಂಡು ಎಲ್ಲಾ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು
ಹ್ಮ್ ನಿಮ್ಗೆ ಯ್ದಾದ್ರು ಡ್ರೀಮ್ ಇದೆಯಾ ಏನಾದ್ರು ಆಗ್ಬೇಕು ಅಂತ ಆಸೆ ಇದಾ
ಹ ಡ್ರೀಮ್ ಲೈಫ್ಲ್ಲಿ ಯಾವ್ದ ಅತ್ರ ಆಲಿ
ಯಾವ ತರ ಅಂದ್ರೆ ನಿಮ್ಗ್ ಕೆಲ್ಸ ಆಗ್ಲಿ ನಿಮ್ಗೆ ಇಷ್ಟ ಬಂದಿದ್ದಾಗ್ಲಿ ನಿಮಗೆ ಯಾವ್ದು ಡ್ರೆಸ್ಸ ಕಲರು ಹ್ಮ ಹೌದು ಹ ನಿಮಗೆ ಡ್ರೆಸ್ಗಳಲ್ಲಿ ಯಾವ್ದ ಇಷ್ಟ ಕಲರ್ಸು ಹ
ಹ್ಮ್ ಕಲರ್ಸ ಅಲ್ಲಿ ನಂಗೆ ನೇವಿ ಬ್ಲೂ ಅಂದ್ರೆ ತುಂಬಾ ಇಷ್ಟ ನೇವಿ ಬ್ಲೂ ಸ್ಕೈ ಬ್ಲೂ ಹ್ಮ್ ಮತರದ ದಸಗಳು ಇಷ್ಟ
ನಿಮ್ಗೆ ಯಾವತರ ಜಾಬ್ಗತ್ ಇಷ್ಟ
ಹ್ಮ್ ಜಾಬ್ ಮೇದೆ ಗೌರ್ಮೆಂಟ್ ಜಾಬ್ ಇದ್ರೆ ಹಂಗೆ ಒಂಚೂರು ಇಷ್ಟ
ಗೌರ್ಮೆಂಟ್ ಜಾಬ್ ಎಲ್ಲ ಅಂದ್ರೆ ಯಾವ್ದದು ಹ ಆ ಏನ
ಅದು ಏನಾದ್ರೂ ಫುಕ್ಸ ಆದ್ರೆ ಆಮೇಲೆ ಹೇಳ್ತೀನಿ ನಿಮ್ಗೆ ಅದ್ರ ಬಗ್ಗೆ ಈಗ್ ಡಿಸ್ಕಸ್ ಬೇಡ
ಹೌದಾ
ಹ್ಮ್ ಕೆಲವೊಂದ್ ಟ್ರೈ ಮಾಡ್ತಿದ್ದೀನಿ ಅದೇಏನಾದರು ಸಿಕ್ತ್ರೆ ಹೇಳ್ತೀನಿ ಇಲ್ಲ
ಹ್ಮ ಪಬ್ಲಿಶ್ ನಾನ ಇವಾಗ ಇರೋ ಲೈಫ್ ಅಂತ ಇಷ್ಟನೇ ಇಲ್ಲ
ಸರಿ ಯಾವ್ ತರ ಇದ್ದಿ ಇದ್ದಿದ್ರೆ ಇಷ್ಟ ನಿಮ್ಗೆ
ನನ್ಗೆ ಒಂದ ಕೆಲ್ಸಕ್ ಹೋಗ್ಬೇಕು ನಮ್ಗಂತ ಒಂದು ರೆಸ್ಪೆಕ್ಟ್ ತಿರಬೇಕು ನೆಮದಿಯಾಗಿಿರ್ಬೇಕು ಹ್ಮ್ ಅದೇ ನಾನು ಆಸೆ ಮತ್ತೆ ಏನಿಲ್ಲ
ಹ್ಮ್
ಫ್ಯಾಮ ಹೌದು ಫ್ಯಾಮಿಲಿ ಅಂತಿದ್ರೆ ಇಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು
ಹ್ಮ್
ಅವರೆಲ್ಲ ಮತ್ ನಾನ್ ಕೇಳ್ಬೇಕು ಹ್ಮ್ ಒಬ್ಬೊಬ್ಬ್ರ ಮಾತು ಕೇಳ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕು ಕನುೋ ಅಸ ನನ್ಗೆ ಆರ ನ ಆಪೋಸಿಟ್ ಆಗಿದೆ ಅದ್ಕ್ಕೆ ಹ್ಮ್.
ಹುಡಿಗೆಲ್ಲಾ ಸರಿ ಹೋಗುತ್ತೆ.
ಹ್ಮ್ ನೋಡಣ.
ಆಮೇಲೆ ನಿಂಗ್ ಯಾವ್ತರ ಜಾಬ್. ಬಲ್ಲಿ ಯಾವ್ ತರ ಜಾಬ್ ಇಷ್ಟ.
ನನ್ಗೆ ಇವ ಅಂದ್ರೆ ಟೀಚರು ಮತ್ ನರ್ಸಿಂಗ್ ಮಾಡೋಣ ಅಂತಿದೆ ನಾ ನರ್ಸಿಂಗು ಮಾಡ್ಲಿಲ್ಲ.
ಹ್ಮ್ ಈಗ್ಲೇ ಏನು ಕಾಲ ಮಿಂಚಿಲ್ಲ ಈಗ್ಲೂ ಮಾಡಬ. ಹೌದು.
ಹೌದು ಈಗ ನಮ್ಗೆ ಟೀಚರ್ಗೆ ಹೋಗೋಣಂತ ಆಸೆ. ತೈದೆ ನೋಡೋಣ ಅದೇನಾಗುತ್ತೆ ಅಂತ ಗೊತ್ತಿಲ್ಲ.
ಇಲ್ಲಾ ಅಂತಂದ್ರೆ ಒಂದ್ ಸ್ಕೂಲ್ ಅಲ್ಲಿ ಹೋಗ್. ಟೀಚರ್ ಆಗ್ ಜಾಯ್ನ್ ಆಗ್ಬಿಡಿ, ಹಂಗೆ ಏನಾರು ಹೈಯರ್ ಎಜು ವೊಕೇಶನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಎಂ ಬಿ ಎ ಗೆ ಇರುತ್ ತಲ್ವಾ ಮಾಸ್ಟರ್ಸು. ಎಂ ಬಿ ಎ ಅಥವಾ ಎ. ಎಮ್ಮೆ ಏನಾರು ಕಟ್ ಪುಡಿ. ಕೆಲ್ಸ ಮಾಡ್ ಕೊಂಡೆ ಹಂಗೆ ಓದ್ಕೋಬಿಡಿ ಯಾವ್ದಾದ್ರು ಸ ಸಣ್ಣ ಪುಟ್ಟ ಸ್ಕೂಲ್ ಅಲ್ಲಿ ಸ್ಕೇರ್ ಟೀಚರ್ ಇದ್ರು ಕಮ್ಮಿ ಅಂತಂದ್ರೆ ಆರ್ ಏ. ಅವ್ರೆಲ್ಲ ಕೊಟ್ಟೆ ಕೊಡ್
ಅದ್ದೆ ಏನಾದ್ರು ಮಾಡ್ಬೋದು ಆದ್ರೆ ಏನ್ ಮಾಡೋದು ಪ.
ಹ್ಮ್ ಏನಾರು ಒಂದ್ ಜಾಬುಗ್ ಸೇರ್ಕೊಂಡ್ರೆ ಇವತ್ತಿಲ್ಲಾ ಅಂತಂದ್ರೆ ಇನ್ನೊಂದ್ ದಿನಕ್ಕೆ ನಿಮ್ಗೆ ಯೂಸ್ ಆಗುತ್ತೆ.
ಅವ್ರುಗೋಸ್ಕರ ನೋಡ್ಬೇಕು ಏನ್ ಮಾಡೋದು ಅಂತ ಒಂದು ಅರ್ಥ ಆಗ್ತಿಲ್ಲ.
ಹ್ಮ್, ನಿನ್ ಮಕ್ಳು ದೊಡ್ಡವ್ರ ಆಗ್ತಾರಲ್ಲ, ಹಾ.
ಇವಾಗ ಚಿಕ್ ಚಿಕ್ ಮಕ್ಳಲ್ವಾ. ಅದ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಕೌತೆ.
ಹ್ ಏನಲ್ಲ ಈ ಚಿಕ್ಕ ಚಿಕ್ಕ ಮಕ್ಳ ಇರೋದ್ರಿಂದ ನೀವು್ ಜಾಬ್ಗೆ ಹೊರ್ಗಡೆ ಹೋಗಿ ಮಾಡಕ್ .. .. ಸಡೀಸ್ ಏನಾದ್ರು ಕಟ್ಬಿಟ್ರೆ .. ಸ್ಟಡೀಸ್ ಮಾಡ್ಕೊಬಹದು ಅವ್ರ ಸ್ಕೂಲ್ ಹೋಗ ಟೈಮ್ಗೆ ....
ಹ್ಮ್ ಅದು ನಾವೇ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡ್ ಪಾರ್ಟ್ ... ಟೈಮ್ ಕೆಲಸ ಮಾಡ್ಕೊಂಡು ನಾಮಕಾಾಸಿಂದಾನೇ .. ನಾವು ಹೋಗ್ಬೇಕು ಹಾಗಾದ್ರೆ ಚೆನ್ನಾಗಿರುತ್ತೆ ..
ಹ್ಮ್ ..
ಡ್ರೈವ್ ಮಾಡ್ತಾ್ದೀನಿ ನೋಡೋಣ ಏನಾಗುತ್ತ .
ಹ್ಮ್್ಮ .. ಸರಿ .. ನಿಮ್ ಬ್ರದರ್ ಈಗ್ ಹೋಗ್ತಿದಾರಲ್ವಾ ಆ ಜಾಬ್ ಪರವಾಗಿಲ್ .. ಬಾ ..
ಹ್ಮ್ ಪರವಾಗಿಿಲ್ಲ ಅವನ್ಗೆ ಪರವಾಗಿಿಲ್ಲ .. ಹಾ ಹಾಸ್ಪಿಟಲಲ್ಲಿ .. ಸೂಪ್ರೈಜರಗಿದ್ದಾನೆ ... ಹನು ಶುಗಾರಷ್ಟ .. ಹಾಸ್ಪಿಟ್ಲ್ ಎಕ್ಸ್ಪೀರಿಯನ್ಸ್ ಇದೆ ಅವನ್ಗೂನು ...
ಹ್ಮ್ ವೇಕೆನ್ಸಿ ಏನಾದ್ರರು ಇರುತ್ತಾ ಅವ್ರ ಅಲ್ಲಿಯ ನಿಮ್ಮನ್ನ ಕೆಲ್ಸ ಮಾಡೋಕ್ ..
ವೇಕೆನ್ಸಿ ಅಂದ್ರೆ ಕೇಳ ನೋಡ .. ್ ನೋಡ .. ನ ಅಂತಿದ್ದಾನೆ .. ಆಮೇಲೆ ಅವನ ಏನು ಹೇಳೇ ಇಿಲ್ಲ ಮತ್ತೆ .. ಮತ್ತೆ ಒಂದು ಆಸ್ಪಿಟ್ಲ್ ಹೆಸ ಎ ... ಫ್ರೆಂಡಸ್ ಹೇಳಲ್ದೆೆ್ರು ಹೋಗಿದ್ದಾರೆ ಇ .. ಗತ್ತಲ ..
ಹ್ಮ್ ಹ್ಮ್ ... ಬೇಕಾರೆ ಅಲ್ಲಿ ವೇಕೆನ್ಸಿ ಇದ್ರೆ ನೋಡೇಳಿ ... ನೋಡಕ ವೇಕೆನ್ಸಿ ಏನಾದ್ರು ಇರೋ ತರ ಇದ್ರೆ ಹ್ಮ್ .. ಅದೇನು ರೆಕಮೆಂಡ್ ಮಾಡ್ಬೇಕಂತ ಏನ ಇಿಲ್ಲ ಪಾಪಾ .. ಅಟ್ೀಸ್ಟ್ ವೇಕನ್ಸಿ ಯಾವ್ದಾದ್ರ್ದ .. ರೆ .. ಎರಡಾದ್ರ ಹೈರ್ ಮಾಡ್ತಿದ್ರ ಹೇಳಕ್ ಕೇಳಿ
ಹಾ ಹೇಳ್ತೀನಿ ಹ ನೋಡೋಣೋ ನಮ ಕೇಳ್ತೀನಿ ಹ ಸರಿ ಕೇಳ್ತೀನಿ ಓ ನಿಮ್ ಬ್ರದರ್ ಹೋಗ್ತಾರ ಹಾಗಾದ್ರೆ ನನ್ ಕೇಳ್ತೀನಿ ರೀ ನಿಮ್ ಬ್ರದರ್ಗಾದ್ರೆ ಹಾ ಕೇಸ್ತಿದೆ ನಮ್ಮ್ ಮನಜ್ ಜೊತೆನೆ ಹೋಗ್ಬೋದು ಹಲೋ ಅಲ್ಲ ಕೇೇಳಸ್ತೀರಯಾ
ಹಾ ಕೇಳಿಸ್ತಿದೆಲ್ಲ ಇನ್ಲ್ಲ ಇದ
ಇಲ್ಲ ನಿಮ್ದ ಬ್ರದರ್ಗಾದ್ರೆ ನಮ್ಮ ಅನನ್ನ ಜೊತೆನೆ ಹೋಗ್ಬೋದು ಪಿ ಜಿನೂ ಅವ್ರ ಹತ್ರನೆೇ ಇರ್ಬೋದು ಅವ್ರ ಜೊತೆನೆೇ
ಹ್ಮ್ ಅದೇ ಕೇಳ್ಬಿಟ್ಟು ಹೇಳಿ ಅವ್ರಿಗು ಬೇರ್ ಬೇರೆ ಎಕ್ಸ್ಪೀರಿಯನ್ಸ್ ಐತೆ
ಹ್ಮ್
ನೀ ಏನಾದ್ರು ಹೇಳಿದ್ರೆ ನಾ ನೋಡ್ತೀನಿ
ಗರ್ಲ್ಸ್ಗೆ ಅಂದ್ರೆ ಕಷ್ಟ ಸ್ವಲ್ಪ ಹ ಹ್ಮ್ ಬಾಯಸ್ಕೊಂಡ್ರೆ ಸಿಗುತ್ತೆ
ಹ್ಮ್ ಅಟ್ಲೀಸ್ಟ್ ನನ್ಗಿಲ್ಲಾ ಅಂತಂದ್ರೆ ಅವ್ರ ಸಿ ಗಿರೆ ಕೂಡ ಸಾಕು ನಾನ ಈ ಲೋಕಲ್ ಎಲ್ಲ ಏನಾದ್ರು ಒಂದು ಮೇಂಟೈನ್ ಮಾಡ್ಕೋತೀನಿ ನೋಡ್ಬಿಟ್ಟು ಹೇಳಿ
ಕೇಳ್ಬಿಟ್ಟು
ೆ ಅಡ್ಗೆ ಈಗ ಸ್ಟಾರ್ಟ್ ಮಾಡ್ಬೇಕು ಇನ್ನ ಲೇಟ್ ಆಗುತ್ತಾ ನೀವು್ ಮಾಡೋದು
ಅಡ್ಗೆಯಲ್ಲ ನಾನ ಏನು ಮಾಡಲ್ಲ
ಹ್ಮ್
ಅವ್ರ ಸಿಸ್ಟರ್ ಇದ್ದಾರೆ ನಮ್ಮ್ ಹಸ್ಬೆಂಡ್ ಸಿಸ್ಟರ್ ಅವ್ರು ಮಾಡ್ತಾರೆ ಅವ್ರ ಅವ್ರ ಮನೆಗ ಹೋಗಿ ಮಾಡ್ರೆ ನಾನ್ ನ ಮನೇಲ್ ಮಾಡ್ತೀನಿ ಇದ್ದಾರೆ ಇಲ್ಲ ಇದ್ದಾರೆ
ಹ್ಮ್ ಹ್ಮ್ ಸರಿ ಸರಿ ಅವ್ರೇ ಮಾಡ್ಕೋತಾರ ಹ್ಮ್ ಹ್ಮ್
ನಾನ್ ಮಾಡಲ್ಲ ಹ್ಮ್ ಅವ್ರ ಮನೆ ಪಕ್ಕದಲ್ಲೇ ಇದೆ ಅವ್ರು ಮ್ರ ಹಲ
ಹ್ಮ
ಅವ್ರು ಹೋದ್ರೆ ಆಮೇಲೆ, ನಾನೋಗಿ ನಮ್ಮ ಮನರು ಮಾಡ್ಕೋತೀನಿ. ಅವ್ರ ಇರೋದಕ್ಕೆ ಹ್.... ! ಹ್ಹಾ! ಸರಿ ಬೈ ರಾಧಿಕಾ.